ಹಲೋ
ಹ ಹೇಳಿ
ಏನ್ ಮಾಡ್ತ ಇದ್ಯಾ ಊಟ ಆಯ್ತಾ
ಹ್ಮ್ ಆಯ್ತು ನಿಮ್ದು
ಹ್ಮ್ ಆಯ್ತು ಮತ್ತೆ ಏನ್ ಪ್ರೊಫೈಲ್ ಚೆಕ್ ಮಾಡಿದೀರಲ್ವಾ ಏನಂತ ಬರುತ್ತೆ ನೇಮ್
ತಿಮಪುರ್
ಹ್ಮ್ ಹೌದೌದು ಅದೇನೆ ಸೊ ಇವತ್ತ ಒಂದು ಟಾಪಿಕ್ ಬಗ್ಗೆ ಮಾತಾಡೋಣವಾ ಅದು ಏನಪ್ಪ ಅಂತ ಅಂದ್ರೆ ಈಗ ದಿನಗೂಲಿ ಕೆಲ್ಸ ಮಾಡ್ತಾರಲ್ಲ ಸೊ ಆ ಕೆಲ್ಸಕ್ ಕೆಲಸಕ್ಕ ಮತ್ತೆ ಆಫೀಸಲ್ಲೇ ಕುೂತ್ಕೊಂಡು ವರ್ಕ್ ಮಾಡ್ತಾರಲ್ಲ ಆ ಕೆಲ್ಸಕ್ಕೂ ಏನು ವ್ಯತ್ಯಾಸಗಳಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣವಾ
ಹ್ಮ್ ಸರಿ ಸರಿ
ಹ್ಮ್ ಓಕೆ ಈಗ ಫಸ್ಟ್ ಇವಾಗ ನೀವು ಅಂದ್ರೆ ಈಗ ಫಸ್ಟ್ ಕೆಲ್ಸಕ್ ಜಾಯ್ನ್ ಆಗಿದ್ದೆ ಸೊ ಆಫೀಸ್ ಕೆಲ್ಸ ಮಾಡ್ತಾ ಇದ್ದೀನಿ ಟ್ವೆಂಟಿ ತೌಸಂಡ್ ವರ್ಕ್ ಕೊಡ್ತಾರೆ ಟ್ವೆಂಟಿ ತೌಸಂಡ್ ಸ್ಯಾಲರಿ ಕೊಡ್ತಾರೆ ಅಂತ ಹೇಳಿದ್ರಲ್ಲ ಸೊ ನಿಮ್ಮ್ ಎಕ್ಸ್ ಪೀರೆನ್ಸ್ ಯಾವ್ತರ ಇತ್ತು
ಅದು ಕೆಲ್ಸ ಏನಿಲ್ಲ ಮಾಡ್ಬೋದು ಆದ್ರೆ ಅದು ಕೆಲ್ಸ ಮುಗಿಯ ತನಕ ಕುೂತ್ಕೊಂಡೇ ಇರ್ಬೇಕು ಮತ್ತೆ ಅದು ಲ್ಯಾಪ್ಟಾಪ್ ಹೂ ಮತ್ತೆ ಕಂಪ್ಯೂಟರ್ ನೋಡ್ತಾನೆ ಇರ್ತೀವಲ್ಲಾ ಅದ್ರ ಬಗ್ಗೆನೇ ಇರ್ಬೇಕು ಕಣ್ಣ ಅದಲ್ಲೇ ನೋಡ್ತಾ ಇರ್ಬೇಕು
ಐಸ್ ಕಾಂಟ್ಯಾಕ್ಟ್
ಹ ತುಂಬಾ ಕಷ್ಟ ಅನ್ಸುತ್ತೆ ಕಣ್ಣು ನೋವು ತಲೆ ನೋವು ಎಲ್ಲಾ ಬರುತ್ತೆ ಕುತ್ಕೊಂಡೆ ಇರ್ತೀವಿ ಸೊಂಟ ನೋವು ಬರುತ್ತೆ
ಹ್ಮ್
ಅದು ವರ್ಕ್ ಯಾರು ಜಾಸ್ತಿ ಮಾಡ್ತಾರ ಅವ್ರಿಗೆ ಅಭ್ಯಾಸ ಆಗುತ್ತೆ ಮತ್ತೆ ಸ್ಟಾರ್ಟಿಂಗ್ ಹೋಗಿ ಸೇರ್ಕೊಂಡೋರಿಗೆ
ಹ್ಮ್ ಯಾರಿಗೆ ಎಕ್ಸ್ಪೀರಿಯನ್ಸ್ಗಳು ಇತ್ತೈತೆ ಅಂತವ್ರು ಮಾಡ್ಬೋದು ಅಂದ್ರ ಎಕ್ಸಾಂಪಲ್ ಎಕ್ಸಾಂಪಲ್ ನಿಮ್ನ ಕೇಳಿದಶನಗ ಈ ಅವ್ಗೆ ಎಕ್ಸ್ಪೀರಿಯನ್ಸ್ ಆಗೈತಲ್ವಾ ಸೊ ಯಾವ್ ತರ ಇತ್ತು ಎಕ್ಸ್ಪೀರಿಯನ್ಸ್ ಅ
ಹ್ಮ್ ನಾವ್ ಯಾವ್ ತರ ವರ್ಕ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತೆ ಅಲ್ಲಿ ನಮ ಬಿಹೇವಿಯರು ಎಲ್ಲ ಮತ್ತ ಮತ್ತೆ ಮಾತಾಡೋದು
ಮಾತಾಡೋ ಮತ್ತೆ ಡ್ರಸ್ನೆಸ್ಸು
ಅದು
ಅದೆಲ್ಲ ಆಫೀಸ್ ವರ್ಕ್ ಅಲ್ಲಿ ಅವೆಲ್ಲ ಇಂಪಾರಡೆಂಟ್ ಆಗುತ್ತೆ ಮ ಸೊ ಆ ತರ ಇದ್ರೆ ದನ್ಗೂಲ್ ಇಲ್ಲಿ ಆ ತರ ಏನಿರಲ್ಲ ಬೆಳಿಗ್ಯಿಂದ ಸಂಜೆ ತನಕ ನಮ್ಗೆ ಇಷ್ಟ ಬಂದಂಗೆ ಅಂದ್ರೆ ನಮ್ಗೆ ಇಷ್ಟ ಒಂದಂಗ ಅಂತಲ್ಲ ಅಲ್ಲೂ ಕೂಡ ಸರ್ಚ್ ಮಾಡಕ ಇರ್ತಾರೆ ಆತರ ಮಾಡಿ ಈತರ ಮಾಡಿ ಅಂತ ಹೇಳ್ತಿರ್ತಾರೆ ಆದ್ರ ಏನೋ ಒಂಥರ ವಾತಾವರಣ ಚೆನ್ನಾಗಿರುತ್ತೆ ಮತ್ತೆ ಚೆನ್ನಾಗಿ ಕೆಲಸ ಮಾಡ್ಕೊಂಡ್ ಹೋಗ್ಬಹುದುರೋರು ಆ ಮಾತಾಡ್ಕೊಂಡಿರ್ತ ತ ಅವ್ರ ಜೊತೆ ಎಲ್ಲ ಚೆನ್ನಾಗಿ ಮಾತಾಡ್ಕೊಂಡು ಹೋಗ್ಬೋದು ಮತ್ತೆ ದಿನಲಿ ಕೆಲ್ಸದಲ್ಲಿ ಹೆಂಗಪ್ಪಾ ಅಂದ್ರೆ ಈಗ ನಮ್ಗೆ ಡೈಲಿ ಅಮೌಂಟ್ ಬೇಕು ಅಂದ್ರೆ ಡೈಲಿ ಕೊಡ್ತಾರೆ ಎಲ್ಲ ವೀಕ್ಲಿ ಬೇಕಂದ್ರೆ ವೀಕ್ಲಿ ಕೊಡ್ತಾರೆ ಮಂತ್ಲಿ ಕಾಯ ಅವಶ್ಯಕತೆ ಇಲ್ಲ ಹೌದಲ್ವಾ ಆದ್ರೆ ಆತ ಆ ಇದು ಆಫೀಸ್ ಕೆಲ್ಸ ಬಂದು ಒನ್ ಮಂತ್ ಆಗ್ಲೇಬೇಕು ಆಮೇಲೆ ರಜೆ ಹಾಕೊಂಡು ಸಂಬಳ ಕಟ್ ಮಾಡ ಬಿಡ್ತಾರೆ ಆಮೇಲೆ ಕಂಪಲ್ಸರಿ ಈ ಟೈಮ್ ಹೋಗ್ಬೇಕಂದ್ರೆ ಆ ಟೈಮ್ಗೆ ಹೋಗ ಹೋಗಲೇಬೇಕು ಅವಾ ಡೆಸ್ ಮೆಸ್ ಟೈಮಿಂಗ್ ಆಮೇಲೆ ಪಂಚ ಕ್ವಾಲಿಟಿ ಎಲ್ಲ ಪ್ರತಿಯೊಂದು ಕೂಡ ಅದ್ರಲ್ಲಿ ಅಬ್ಸರ್ವೇಷನ್ ಇರುತ್ತೆ ಸೊ ಅದ್ರಲ್ಲಿ ತುಂಬಾ ಈ ರಜೆ ಬೇಕಂದ್ರೆ ತುಂಬಾ ರಿಕ್ವೆಸ್ಟ್ ಆತರ ಎಲ್ಲಾ ಇರುತ್ತೆ ಯಾಕಂದ್ರೆ ದಿನಂಗುಲಿ ಕೆಲ್ಸಲ್ಲ ಆತರ ಏನ್ ಇರಲ್ಲ ಹೌದಲ್ವಾ ನೋಡತೀರಾ ಸೊ ನಿಮ್ಮ ಮನೆ ಅಕ್ಕ ಪಕ್ಕದರೆಲ್ಲಾ ಆಫೀಸ್ ಕೆಲ್ಸಕ್ ಹೋಗೋರು ಇರ್ತಾರ ದನ್ಗೂಲಿ ಕೆಲ್ಸ ಮಾಡೋರು ಇರ್ತಾರ ಅಲ್ವಾ
ಹೌದೌದು
ಹ್ಮ್ ಆಮೇಲೆ ಮತ್ ಪುನಃ ಏನಪ್ಪಾ ಅಂತ ಅಂದ್ರೆ ಈಗ ದನ್ಗುಲಿ ಕೆಲ್ಸಕ್ ಹೋಗೋರ್ಗೆ ಆತರ ಡ್ರೆಸ್ ವೆಡ ಬೇಕು ಈತರ ಡ್ರೆಸ್ನೆಸ್ ಬೇಕು ಆತರ ಏನು ಇಲ್ಲ ಆದ್ರ ಆಫೀಸ್ ಕೆಲ್ಸದಲ್ಲಿ ಆತರ ಇರಲೇಬೇಕು ಆಮೇಲೆ ಇನ್ನೊಂದು ಮುಖ್ಯವಾದ್ ಪಾಯಿಂಟ್ ಏನಪ್ಪಾ ಅಂದ್ರೆ ಆಫೀಸ್ ಕೆಲಸಕ್ಕೆ ಲಿಮಿಟೆಡ್ ಎಜುಕೇಶನ್ ಗಳು ಇರುತ್ತೆ ಎಕ್ಸ್ಟ್ರನಾಲ್ ಕೊಂಡಿರ್ಬೇಕು ಓದಿರ್ಬೋದು ಇಲ್ಲ ಕಡಿಮೆನಾದ್ರು ಓದಿರ್ಬಹುದು ಒಟ್ಟ ಎಜುಕೇಟೆಡ್ ಆಗಿರ್ಬೇಕು ಕಂಪಲ್ಸರಿ ಆ ಕನ್ನಡ ಇಂಗ್ಲೀಷ್ ಹಿಂದಿ ಓಕೆ ಓಕೆ
ಇಲ್ಲಿ ಆಫೀಸ್ ಲ್ಲಲ್ಲಿ ಇಲ್ಲಿ ಕನ್ನಡ ಇರುತ್ತೆ ಆದ್ರೆ ಇಂಗ್ಲಿಷ್ ಹಿಂದಿಗೆ ತುಂಬಾ ಇಂಪಾರ್ಟೆಂಟ್ ಕೊಡ್ತಾರೆ ಯಾಕಂದ್ರೆ ಜಾಸ್ತಿ ಅಲ್ಲಿ ಹಿಂದಿಲ್ ಮಾತಾಡ್ಬೇಕು ಇಲ್ಲಾಂತಂದ್ರೆ ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕು ಬೇರೆ ಭಾಷೆ ಜಾಸ್ತಿ ಮಾತಾಡಾಗಿಲ್ಲ
ಹೌದು
ಕನ್ನಡದವ್ರಗಿಂತ ಬೇರೆ ಭಾಷೆಯವರು ಬಂದು ಸೇರ್ಕೊಂಡಿರೇ ಜಾಸ್ತಿ ಇದ್ದಾರೆ
ಹ್ಮ್
ಹ್ಮ್
ಹೌದಲ್ವಾ ನೀವು ನೋಡಿರ್ತ ರ ಸೊ ಇದಕ್ಕೆ ದಿನಗೂಲಿ ಕೆಲ್ಸಕ್ಕೆ ಆತರ ಎಜುಕೇಶನ್ ಗಳಲ್ಲಾ ಏನ್ ಅವಶ್ಯಕತೆ ಇ ಅ ಕೂಲಿ ಕೆಲಸ ಬಂದ್ರೆ ಅಚ್ಚುಕಟ್ಟಾಗಿ ಯಾ ಎಜುಕಷನ್ ಬೇಕ ಬಾಗಿಲ್ಲ ಯಾವ ಡ್ರೆಸ್ನಿಸ್ು ಬೇಕಾಗಿಲ್ಲ ಏನು ಬೇಕು ಗೊಲ್ಲ ಅವ್ರಿಗೆ ಏನ್ ಶ್ರದ್ಧೆಯಿಂದ ಮಾಡಿರ್ತಾರೆ ಅದೇ ಅವ್ರಿಗೆ ಒಂದು ಪಾಯ ಂ ಆಮೇ ಪ್ಪ ಅಂದ್ರೆ ಇವಾಗ ಬೇರೆ ಒಂದ್ ಎಲ್ಲೋ ಒಂದ್ ಕಡೆ ಹೋಗಿರ್ತೀವಿ ಎರಡು ದಿನ ಕೆಲ್ಸಕ್ಕೆ ಬನ್ನಿ ಅಂತ ಹೇಳಿರ್ತಾರೆ ಸೊ ಎರಡು ದಿನ ಕೆಲ್ಸ ಮಾಡಿದ್ೂ ಕೂಡ ಅಲ್ಲಿ ಅಹ್ ಚೆನ್ನಾಗಿ ಕೆಲ್ಸ ಮಾಡಿದ್ರೆ ಇಂಥ ಅಮೌಂಟ್ ಅಂತ ಅವ್ರಿಗೆ ಕೊಟ್ಟಿರ್ತಾರೆ ಆದ್ರೆ ಇಲ್ಲಿ ಆಫೀಸ್ ಕೆಲ್ಸದಲ್ಲಿ ನಾವ್ ಎಷ್ಟೇ ಕೆಲ್ಸ ಮಾಡದ್ರುನು ಎಷ್ಟು ಪೇಮೆಂಟ್ ಇರ್ತ ಅಷ್ಟೇ ಇರುತ್ತೆ ಎಷ್ಟ್ ಅವರ್ಸ್ ಇರ್ತೈ ಅಷ್ಟ ಅವರು ಕೆಲ್ಸ ಮಾಡ್ಲೇಬೇಕು ಇಲ್ಲ ಆತರ ಇಲ್ಲ ಅಂದ್ರೆ ಈಗ ಒಂದು ಟೀಮ ಆಗ ಹೋಗಿ ಒಂದ್ ಐದ್ ಜನ ಆರು ಜನ ಈ ತರ ಒಪ್ಕೊಂಡು ಎಷ್ಟು ಟೈಮ್ಗೆಲ್ಲ ಮುಗಸ್ಕೊಂಡ್ ಬರ್ಬೋದು ಅನ್ನೋ ರೇಂಜ್ ಅಲ್ಲಿ ಮಾಡ್ಕೊಂಡಿರ್ತಾರೆ ಸೊ ಅಂತವ್ರಿಗೆ ಲ್ಲ ದನ್ಗೆ ಕೆಲ್ಸನೇ ಬೆಟರ್ ಹೌದಲ್ವಾ
ಹೌ ಇಲ್ಲ ಆದ್ರೆ ಆತರ ಅಲ್ಲಾ ಟೀಮ್ಗೆ ಮಾಡಕ್ ಆಗಲ್ಲ ಯಾಕಂದ್ರೆ ಅವ್ರಗೆ ಒಂದು ಸಿಸ್ಟಮ್ ಇರುತ್ತೆ ಅವಿಗೆಂತ ಒಂದು ಕಂಪ್ಯೂ ೂಟರ್ ಇಲ್ಲ ಅಂತ ಲ್ಯಾಪ ್ಟಾಪ್ ಕೊಟ್ಟಿರ್ತಾರೆ ಅದ ಕುೂತ್ಕೊಂಡೆ ವರ್ಕ್ ಮಾಡ್ಕೊರ್ಬೇಕು ಮತ್ ಅಲ್ಲಿ ಜಾಸ್ತಿ ಮಾತಾಡ ಆಗಿಲ್ಲ ಟೈಮ್ ಸ್ಪೆಂಡ್ ಮಾಡ ಆಾಗಿಲ್ಲ ಕೆಲ್ಸದ ಮೇಲೆ ಗಮನ ಇರ್ಬೇಕು
ಹ್ಮ್ ಆಮೇಲೆ ಇನ್ ಹಾ ಇನ್ನೊಂದ ಏನಪ್ಪಾ ಅಂದ್ರೆ ಕೆಲ್ಸಗಳಲ್ಲಿ ಒಂದೇ ತರ ಕೆಲ್ಸ ಇರುತ್ತೆ ಹೌದಲ್ವಾ ಇಲ್ಲ ಸಿಸ್ಟಮ್ ನೋಡ್ ು ಇಲ್ಲ ಲ್ಯಾಪ್ಟಾಪ್ ನೋಡ್ಬೇಕು ಆ ತರ ಇರ್ತೈತೆ ಅಹ ಸಂಡೆ ಒಂದಿನ ಲೀವ್ ಇರ್ಬಹುದು ಅಷ್ಟೇನೆ ಆದ್ರೆ ಇದ್ರಲ್ಲಿ ದಿನ ದಿನ ಕೂಲಿ ಕೆಲ್ಸದಲ್ಲಿ ತರಾವರಿ ಕೆಲ್ಸಗಳು ಇದಾವೆ ಗಾರೆ ಕೆಲ್ಸ ಇದ್ದಾವೆ ಮತ್ತೆ ಮತ್ತೆ ಹೆಣ್ಮಕ್ಳುಗಳಿಗೆ ಗದ್ದೆ ನಾಟಿ ಐತೆ ಮತ್ತೆ ಆಹ ಕಟಾವ್ ಮಾಡೋದಐತೆ ಅದೇ ಮಾಮೂಲಿ ಕುಯಿಲ್ ಅಂತಾರಲ್ಲ ಅದು ಮತ್ತೆ ಕಳೆ ಕಿಳದು ಶುಂಠಿ ಕಳೆ ಶುಂಠಿ ನ ನೋಡೋದು ಮತ್ತೆ ಅ ರಾಗಿ ರಾಗಿ ಅ ರಾಗಿ ಕುಯ್ಯೋದು ರಾಗಿ ನಡೋದು ಹ ಇನ್ನುೂ ಬೇಕಾದ ಷ್ಟು ಕೆಲ್ಸಗಳಿದೆ ಗಂಡ ಮಕ್ಳಿಗ ಕೂಡ ಕೆಲ್ಸಗಳ ಇದಾವೆ ಯಾವ್ ತರ ಅಂದ್ರೆ ಈಗಾರೆ ಕೆಲ್ಸ ಮಾಡ್ಬೇಕ್ರೆ ಆಹ ಏನಪ್ಪಾ ಇಕೆ ಎಲ್ಲ ರ್ತ ಆ ತರ ಕೆಲಸಗಳು ಇದಾವೆ ಏನ್ ಕಂಪಲ್ಸರಿ ಏನ್ ಅದೇ ಕೆಲಸ ಎಕ್ಸ್ಪೀರಿಯನ್ಸ್ ಇರ್ಬೇಕಂತ ಮತ್ತ ಏನಿಲ್ಲ ಹೌದಲ್ವಾ ಆದ್ರೆ ಇದ್ರಲ್ಲ ಆತರಲ್ಲ ಎ ಎಷ್ಟ ೋರ್ ಶಾ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತೆ ಎಲ್ಲಾ ಕ್ವಶನ್ ಎಲ್ಲ ಮಾಡ್ತಾರೆ ಹಾ ದ ಂಗೂಲಿ ಕೆಲ್ಸದಲ್ಲಿ ಏ ಆತರ ಏನಿಲ್ಲ ಈಗ ಏನೋ ಇನ್ನೊಬ್ರು ಕಡೆ ಮಿಸ್ ಆದ್ರು ಇನ್ನೊ ಒಬ್ರನ್ನ ಕೇಳ್ಕೊಂಡು ನಾವು ಬರ್ತೀವಿ ಇದೊಂದ ದಿನ ನಮ್ ಕಡೆ ಕೆಲ್ಸ ಇಲ್ಲ ಅಂತ ಅನ್ಕೊಂಡು ಬೇರೆ ಕಡೆ ಕೆಲ್ಸ ಹುಡ್ಕೊಂಡು ಹೋಗ್ತಾರ ದಿನಗರ ಕೂಲ್ಸಿಲಿ ಆದ್ರೆ ಇದ್ರಲ್ಲಿ ಆಫೀಸ್ ವರ್ಕ್ಲ್ಲ ತರ ಏನಿಲ್ಲ ಈಗ ಕೆಲ್ಸ ಮಾಡ್ತಾಿದಿವವಿಂದ್ರೆ ಅದ ಅೇ ಕೆಲಸ ಮಾಡ್ಬೇಕು ಇನ್ನ ಎಲ್ಲೂ ಹೋಗಂಗಿಲ್ಲ ಈಗ ಒಂದ್ ವ ಒಂದ್ ವಾರ ಹದ್ನೈದ ದಿನ ರಜೆ ಮಾಡ್ಬಿಟ್ವಿ ಅಂದ್ರೆ
ಹ್ಮ್ ಹೌದು ಆಮೇಲೆ ಇದ್ರಲ್ಲಿ ಸಾಲ ರ ಬಾಯಗೆ ಪಿ ಎಫ್ ಇರುತ್ತೆ
ಹ್ಮ್
ಹ ಕರೆಕ್ಟ್ ತಿಂಗಳ ಕರೆಕ್ಟ್ ಆಗಿ ಸ್ಯಾಲ್ರಿ ಕೊಡ್ತಾರೆ
ಹಾ ಈಯಪ್ಪು ಪಿಯಪ್ಪು ಓಕೆ ಬಟ್ ಆದ್ರೆ ಫ್ರೀಡಮ್ಸ್ ಇರಲ್ಲ ನಮ್ಗೆ ಆದ್ ದಿನಗಳಲ್ಲಿ ರಜಾ ಹಾಕಳ ಅವಶ್ಯಕತೆ ಬೇಕು ಅಂತ ಂದ್ರೆ ಅವ್ರನ್ನ ರಿಕ್ವೆಸ್ಟ್ ಮಾಡ್ಬೇಕು ಅವ್ರಿಗೆ ಇಮೇಲ್ ಮಾಡಬೇಕು ಲೆಟರ್ ಹಾಕ್ಬೇಕು ಆ ತರ ಎಲ್ಲ ಇರುತ್ತೆ ಆದ್ರೆ ಈ ತರ ಇದ್ರಲ್ಲಿ ಆ ತರ ಇರಲ್ಲ ಎರಡು ದಿನ ಬರೋದಿಲ್ಲ ಮೂರ್ ದಿನ ಬರೋದಿಲ್ಲ ಿಲ್ಲ ಅಂದ್ರೆ ಇನ್ನೊಬ್ರ ಕರ್ಕೊಂಡ್ ಹೋಗ್ತಾರೆ ಹೌದ್ರ ಹ್ಮ ಮತ್ತೆ ನಿಮ್ಗೆ ಇನ್ಯಾವ್ತರ ಅನ್ಸುತ್ತೆ
ಯಾವ್ತರ ಅಂತಂದ್ರೆ ಅಲ್ಲಿ ಈ ತರ ಇರೋ ಫ್ರೀಡಮ್ಸ್ ಇಲ್ಲಿ ಆಫೀಸ್ ಕೆಲ್ಸದಲ್ಲಿ ಇರಲ್ಲ ಇಲ್ಲ ತರ ತರ ಆಫೀಸ್ ಅಲ್ಲಿ ಅಂತ ಅಂದ್ರೆ ಒಂದೇ ವರ್ಕ್ ಇರಲ್ಲ ಎಲ್ಲಾರ್ಗುನು ಒಂದೊಂದ್ ರೂಪಕ ಒಂದೊಂದ್ ಒಬ್ಬೊಬ್ರಗ ಇರುತ್ತೆ ಒಬ್ರಗ್ ಡಿಸೈನ್ ಬಗ್ಗೆ ಇರುತ್ತೆ
ಹ್ಮ್ ಹ್ಮ್ ಅದನ್ನ ಅದನ್ನೇ ನಾನು ಹೇಳಿದ್ದು ಅಂದ್ರೆ ಒಬ್ರಿಗೆ ಇಂತ ಕೆಲ್ಸ ವಯಿಸರು ಅಂದ್ರೆ ಅದೇ ಕೆಲ್ಸ ಮಾಡ್ಬೇಕು ಅವರು ಆದ್ರೆ ದಿನಗೂಲ್ ಕೆಲ್ಸದಲ್ಲಿ ಆತರ ಇಲ್ವಲ್ಲ ಒಬ್ಬೊಬ್ರು ಆ ಮರ ಕಟ್ ಮಾಡಕ್ ಹೋಗ್ತಾರೆ ಒಬ್ಬೊಬ್ರು ಕಾಯಿ ಕೀಳಕ್ ಹೋಗ್ತಾರೆ ಒಬ್ಬೊಬ್ರು ಹಣ್ಣು ಬಿಡ್ಸಕ್ ಹೋಗ್ತಾರೆ ಒಬ್ಬೊಬ್ರು ತರಕಾರಿಗಳನ್ನ ಕೀಳಕ್ ಹೋಗ್ತಾರೆ ಮ ತ್ತೇ ಉವಿನಗಿಡ ಗಳನ್ನ ನಡಕ್ ಹೋಗ್ತಾರೆ ಆಮೇಲೆ ಟೊಮೊಟೊ ಗಿಡಗಳೆಲ್ಲ ಸ ಗಳೆಲ್ಲ ಹಾಕಕ್ ಹೋಗ್ತಾರೆ ಹೌದಲ್ವಾ ಆ ತರ ಎಲ್ಲ ಇರುತ್ತೆ ಬಟ್ ಇದ್ರಲ್ಲಿ ಆಹ ತುಂಬಾ ಕಷ್ಟ ಇದೆ ಕೆಲಸ ಮಾಡಬೇಕು ಅಂದ್ರೆ ತಿಂಗಳು ತನಕ ನಮ್ಮ ಹತ್ರ ಏನ ಅಮೌಂಟ್ ಇಲ್ಲ ಅಂದ್ರೆ ಅವ್ರ ಕಡೆ ಕೇಳಕ್ಕೆ ಆಗದಿಲ್ಲ ಆಫೀಸ್ ಕೆಲ್ಸದಲ್ಲಿ ತಿಂಗಳ ತನಕ ವೇ್ಟ ಮಾಡ್ಲೇಬೇಕು
ಹೌದು
ಹ್ಮ್ ಆದ್ರೆ ಇದ್ರಲ್ಲ ಆಗ್ತರಲ್ಲಾ ಈಗ ನಮ್ಗೆ ಏನಾದ್ರು ಕಷ್ಟ ಇದೆ ಕೊಡಿ ಒಂದ್ ಸಾವಿರ ಎರಡ್ ಸಾವಿರ ಕೊಡಿ ಅಂದ್ರೆ ಕೊಡ್ತಾರೆ ಯಾಕೆಂದ್ರೆ ಅದೊ್ ನಮ್ವ್ ನಮ್ಮ ಹತ್ರ ಕೆಲಸ ಮಾಡ್ತಾರೆ ಲ್ವಾ ಅಂತ ಕೊಡ್ತಾರೆ ಅವರು ಹೌದು ತಾನೆ ಈಗ ನಿಮ್ಮ್ ಮನಲ್ಲೂ ಕೂಡ ನಿಮ್ಮ ಅಪ್ಪ ಅಮ್ಮಮ್ಮ ಆಗಿರ್ಬೋದು ಅಥವಾ ನಿಮ್ ಹಸ್ಬೆಂಡ್ ಆಗಿರ್ಬೋುದು ಇಲ್ಲಾ ನಿಮ್ಮ್ ಅಣ್ಣ ತಂದಿರ್ ಆಗಿರ್ಬೋುದು ಯಾರಾದ್ರು ದಿನನ್ಗಿಲ್ ಕುಲ್ಸಿ ದಿನ ಕೂಲಿ ಕೆಲ್ಸ ಮಾಡಿರ್ತಾರಲ್ವಾ ನಿಮ್ಗೂ ಗೊತ್ತಿರುತ್ತೆ
ಗೊತ್ತಿದೆ ಗೊತ್ತಿದೆ
ಹೊಲ್ಲ್ಲಿ ಮಾಡೋ ಕೆಲ್ಸನೇ ಒಂಥರ ಖುಷಿ ಕೊಡುತ್ತೆ ಅಲ್ಲಿ ವಾತಾವರಣ ಮತ್ತೆ ತಂಪಾದ ಗಾಳಿ ಬೀಸುತ್ತೆ ಮತ್ತೆ ಅವಲದ್ತ್ರ ಊಟ ಮಾಡಕೆ ಚೆನ್ನಾಗಿರುತ್ತೆ
ಹ್ಮ್
ಆಫೀಸ್ ಕೆಲ್ಸದಲ್ಲಾದ್ರೆ ಆ ಊಟ ಮಾಡಕ್ಕೂ ಒಂದು ನೀಟ್ನೆಸ್ ನೀ ಹ ನೀಟ್ನೆಸ್ ಇರ್ಬೇಕು ಹ ಇದ ಇಂಂತ ಟೈಮ್ಗೆನೆ ಉ ಊಟ ಮಾಡಬೇಕು ಇಷ್ಟು ಗಂಟೆ ತನಕನೇ ಊಟ ಮಾಡ್ಬೇಕು ಆ ಥರ ಇರ್ತೈತ್ತು ಆದ್ರೆ ಇದ್ರಲ್ಲೂ ಟೈಮಿಂಗ್ಸ್ ಇರುತ್ತ ಮತ್ತೆ ಆದ್ರೆ ಅಷ್ಟೊಂದು ಏನು ಅಷ್ಟೊಂದು ಫಿಟ್ ಏನು ಇರಲ್ಲ ಎಲ್ರುೂ ಕೂಡ ಶೇರಿಂಗ್ ಮಾಡ್ಕೊಂಡು ಚೆನ್ನಾಗಿ ಅವರು ತಂದಿರೋದು ಇವ್ರು ಇವ್ರು ತಂದಿರದು ಅವ್ರಿಗೆ ತಟ್ಕೊಂಡು ಊಟ ಮಾಡ್ತಾರೆ ಹೌದಲ್ವಾ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಕೆಲ್ಸಗಳಲ್ಲಿ ಆಫೀಸ್ ಕೆಲ್ಸಕ್ಕೂನು ಕೂಲಿ ಕೆಲ್ಸಕ್ ದಿನ ಹುಲಿ ಕೆಲ್ಸಕ್ಕೂ ಎಷ್ಟು ವ್ಯತ್ಯಾಸ ಸಂದ್ರೆ ತುಂಬಾ ವ್ಯತ್ಯಾಸ ಇದೆ ಹ್ಮ ಓಕೆ ಓಕೆ ಥಾಂಕ್ ಯು
ಹ್ಮ್.